ನಮಸ್ಕಾರಾ-
ನಮಸ್ಕಾರಾ
ಏನೂ ಚೆನ್ನಾಗಿದಿರಾ
ಹ್ಮ ಚೆನ್ನಾಗಿದಿವಿ ನೀವು
ಹ್ಮ್ ಚೆನ್ನಾಗಿದಿನಿ ಎಲ್ಲಾ ಹೆಂಗೈತೆ ವಿದ್ಯಾಭ್ಯಾಸ ಎಲ್ಲಾ ನಿಮ್ಮ್ ಆರೋಗ್ಯ ಎಲ್ಲಾ ಹೆಂಗೆ
ಎಲ್ಲಾ ಆರೋಗ್ಯ ಚೆನ್ನಾಗಿದೆ ವಿದ್ಯಾಭ್ಯಾಸನೂ ಚೆನ್ನಾಗಿ ನಡೀತಿದೆ ಇನ್ನ ಒಂದೂವರೆ ವರ್ಷ್ ಇದೆ ಮುಗಿಸ್ಕೊಂಡು ಎಲ್ಲಾದ್ರೂ ಕೆಲ್ಸ ತಗೊಂಡು ಲೈಫ್ ಜೀವನದಲ್ಲಿ ನನ್ನ ಕಾಲ್ ಮೇಲೆ ನಾನ್ ನಿತ್ಕೋಬೇಕು ಅಷ್ಟೆ
ಇವಾಗ ಯಾರ್ ಕಾಲ್ ಮೇಲೆ ನಿಂತ್ತ್ಕೊಂಡಿದಿಯಾ
ನನ್ನ ಕಾಲ್ ಮೇಲೆನೆೇ ನಿತ್ಕೊಂಡಿದಿನೀ ಅಂದ್ರೇ ಹೇಳ್ತಿರೋದು ನಮ್ ನಮ್ದು ಅನ್ನದ್ ನಮ್ದು ಅನ್ನೋದೊಂದು ಸಂಪಾದನೆ ಇದ್ರೆ ಧೈರ್ಯವಾಗಿರ್ಬಹುದು
ಹ್ಮ್
ನೀನು ಆರಾಮಿದರ ಮನೆವ್ರೆಲ್ಲ
ಎಲ್ಲಾ ಚೆನ್ನಾಗಿದರೆ ಎಲ್ಲಾ ಆರಾಮಾಗಿದರೆ ಅಜ್ಜಿ ತಾತ ಹ್ಮ್ ಎಲ್ರೂ ಆರಾಮಾಗಿದರೆ ಎಲ್ರು
ನಮ್ಮ ಮನೆ ಇಲ್ಲಿ ಒಂದು ಶುಭ ಕಾರ್ಯ ನಡೀತಿದೆ ಕರಿಬೇಕು ಅಂತ್ ಹೇಳ್ಬಿಟ್ಟು ಕರೆ ಮಾಡ್ದೆ ನಿಮ್ಗೆ
ಏನು ಮದ್ವೇ ನೇಮ್ಕ ಆಯ್ತ್ ಏನ್ ನಿಂದು
ನಂದಲ್ಲಾ ಅಕ್ಕ ಇದರಲ್ಲ ಅಕ್ಕ ಇಡ್ತ್ಕೊಂಡ್ ನನ್ಗ್ ಹೆಂಗ್ ಮಾಡ್ತರೆ
ಓ ಅಲ್ಲಾ ನಾನೆಲ್ಲೋ ನಿನ್ ಮದ್ವೆ ನೇಮ್ ಕಾಯ್ತೇನೋ ಅನ್ಕೋಂಡೆ
ಅಕ್ಕ ಇದರಲ್ಲಾ ಅಕ್ಕಗ್ ಮಾಡ್ಬೇಕು ಮತ್ತ್ ನಂಗ್ ಮಾಡ್ತಾರೆ ಅಕ್ಕ ಕ್ಕದು ಮದ್ವೇ ಆಯ್ ಇದ್ ಆಯ್ತೂ
ಹ್ಮ್ ಹ್ಮ್
ಹ್ಮ್ ಅದಿಕ್ ಕೆ ನೀ ಎಲ್ಲಾರ್ನು ಕರಿಯೋಣ ಅಂತ್ ಹೇಳ್ಬಿಟ್ಟು ಕರೆ ಮಾಡ್ತಾಯಿದಿನಿ ಒಬ್ಬೊಬ್ಬ್ರಿಗೆ
ಯಾವಾಗ ಮದ್ವೆ
ಮುಂದಿನ್ ವಾರ
ಹ್ಮ್
ಹಾ ಜೊತಲಿ ಓದಿರ ಅವ್ರೇ
ಹೌದಾ
ಹೌದು ಮನೆಯಲ್ಲಿ ಒಪ್ಸಿ ಅವಳು ಮದ್ವೆ ಆಗ್ತಿರೋದು
ಪ್ರೀತಿಸಿದ್ರ ಮುಂಚೆ
ಏನೋ ಇವ್ರು ಪ್ರೀತಿಸಿದ್ರು ಅನ್ಸುತ್ತೆ ಗೊತ್ತ ಅನ್ಸುತ್ತೆ ಮನೇೆಯಲ್ಲಿ ಒಪ್ಸಿದಲು ಅವಳು ಅಂದ್ರೆ ಒಬ್ರು ಚೆನ್ನಾಗೆ ಉದ್ಯೋಗ ಮಾಡ್ತಿದ್ದಾರೆ ಚೆನ್ನಾಗಿದಾರಲ್ಲಾ ಇಬ್ರು ಅವ್ರು ಚೆನ್ನಾಗಿದ್ದಾರೆ ಅವ್ರು ಉದ್ಯೋಗ ಮಾಡ್ತಿದಿದ್ದಾರೆ ಇವ್ಳು ಉದ್ಯೋಗ ಮಾಡ್ ಇದಾಳೆ ಇನ್ನ ಮನೇಲಿ ಏನ್ ಪ್ರಾಬ್ಲಮ್ಮ್ ನಮ್ಗೆ ಮಾಡ್ಕೊಡೋದಕ್ಕೆ ಅಲ್ವಾ ಅದಕ್ಕೆ ನಮ್ಮ್ ಮನೆಯಲ್ಲೂ ಒಪ್ಕೋಂಡ್ರು ಅವ್ರ ಮನೇಲಿ ಹೋಗಿ ಮಾತಾಡ್ಸಿದ್ರು ಅವ್ರಗೂ ಒಪ್ಪಗೆ ಆಯ್ತು ನಮ್ಮ್ ಮನೆಲ್ಲಿ ಒಪ್ಪಗಾಯ್ತು ಹಂಗೆ ನೇಮಕಾ ಮಾಡ್ಬಿಟ್ವಿ
ಹ್ಮ್ ಚೆನ್ನಾಗಯ್ತ್ ಬಿಡು ಮತ್ತೆ ಮಾಡೋವರತ್ರ ಮತ್ತೆ ಹೇ ನಿಮ್ ಭಾವ ಹೆಂಗ್ ನೋಡಕ್ ಹೆಂಗಿದ್ದಾರೆ ಚೆನ್ನಾಗಿದ್ದಾರಾ
ಚೆನ್ನಾಗಿದಾರೆ ಅವಳು ಒಳ್ಳೆಯವ್ರನ್ನ
ಹಾಗೆ
ಆಕೆ ಮಾಡ್ಕೊಂಡ್ಬ ಬಿಟ್ಟಿದಳ ಹ್ಮ್ ಚೆನ್ನಾಗ ಅವ್ರೆ ಅವ್ರು ಆ ಬೆಳ್ಳಗಿದಾನ ಹ್ಮ್ ಐಟು ಇದು ಎತ್ತರಾ ಅವಳು ಅವಳಿಗೆ ಕರೆಕ್ಟ್ ಅವ್ಳಿಗೆ ಸರ್ ಹೋಗಿದ್ದಾರೆ ಚೆನ್ನಾಗಿ ಅವಗಿಬ್ಬ್ರಗೂ ಜೋಡಿ ಚೆನ್ನಾಗಿದೆ
ಹ್ಮ್ ನೋಡು ಮತ್ತೆ ನಿಮ್ಮ ಅಕ್ಕನ್ ಮದ್ವೆ ಆದ್ರೆ ನೀನು ಒಂದ್ ಹುಡುಕ್ಕೋಬೇಕಿಲ್ಲಾ
ನಾನ್ ನೋಡೋಣ ಅಕ್ಕ ಫಸ್ಟ್ ಆಗ್ಬಿಡ್ಲಿ ಅಕ್ಕ ಒಂದು ಮನೆಯಲ್ಲಿ ಎಲ್ಲಾ ಗೊತ್ತಾ ಅವಳು ಹೇಳಿರ್ಲಿಲ್ಲ ಮನೆಯಲ್ಲಿ ಮನೆಲ್ಲಿ ಸಂಬಂಧಗಳು ನೋಡ್ ಅವ್ಳಿಗೆ ಮದ್ವೆ ಮಾಡ್ಬಿಡ್ಬೇಕು ಇನ್ನು ಉದ್ಯೋಗ ಮಾಡ್ತಿದಳೆ ಇನ್ನು ವಯಸ್ಸಾದ್ರೆ ಈಗಾನ ಕಷ್ಟ ಅಲ್ವಾ ಮತ್ತ ಹುಡುಗಿನ ನೋಡ್ ಅವ್ರಲ್ಲ ನೋಡ್ ಅಕ್ಕ ಪಕ್ದವ್ರಲ್ಲ ಏನ್ ಅಂದ್ರ ಗೊತ್ತಾ ಇನ್ನು ಹ ಹುಡ್ಗಿ ಕಷ್ಟ ತಿನ್ಕೊಂಡಿದ್ದಾರಪ್ಪ ಮದ್ವೆಮ್ಮ ಹಾ ಅಂತಾರ ಏನುೋ ಅವ್ರೇನುೋ ಈ ನಮ್ಗೆ ಎಲ್ಲಾ ಇರೋತರ ಅವ್ರಗೆ ಏನೋ ಪ್ರಾಬ್ ಅವಿಗೆ ನಮ ಾನ ಬಾದೆ ಅವ್ರಿಗೆ
ಹ್ಮ
ಅಕ್ಕ ಅಕ್ಕಾನ ಅಷ್ಟು ಓದಸಿದಾರೆ ನಮ್ಮನೆ ನಮ್ಮನೆ ಮನೆಯಲ್ಲೂ ತೊಂದ್ರರೆಗಳ ಇರ್ತಾವಲ್ಲ ಎಲ್ಲಾನು ನಾವು ಸ ಇದು ಮಾಡ್ಕೊಬೇಕಲ್ಲ ಅಕ್ಕನ ಅಷ್ಟು ಓಸಿದಿದ್ದಾರೆ ಅವಳ ಪಾಪ ಉದ್ಯೋಗ ಮಾಡಿ ಮನೆಯವ್ರಗೆಲ್ಲಾ ಸಹಾಯ ಮಾಡ್ತಿದ್ು ಈ ನಡುವೆ ನನ್ಗೆ ಏನಾದ್ರು ಗ್ ಬೇಕಾದ್ರು ಆ ಮನೆಯವ್ರಗೆಲ್ಲ ಸಹಾಯ ಮಾಡ್ತಿದ್ಲು ಅದೇ ಅಕ್ಕಪಕ್ಕದವರೆಲ್ಲ ಏನ್ ಹುಡುಗಿನ ಇನ್ನ ಉದ್ಯೋಗ ಮಾಡ್ಸಿ ಇನ್ನ ಅವ್ಳ ಕಷ್ಟನೇದಲ್ಲೇ ಬರ್ತೀರಾ ಇಲ್ಲ ನೀವು ಏನಾದ್ರು ಮದ್ವೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತೊಡೋರು ಈ ತರ ಅಪ್ಪ ಅಮ್ಮ ಒ ಸರಿ ಗೆ ಜಗಳ ಮಾಡ್ಬಿಟ್ಟಿದ್ರು ಏನು ನಿಮ್ಮ ಮನೆಗ್ ಬಂದ ತಿಂತಿದೀವ ನಾವ್ ಇಲ್ಲಾ ನೀವೇನಾದ್ರು ಬಂದ ನಮ್ಮ್ ಮನೆಯಲ್ಲಿ ನಮ್ಮ ಮನೆಯವ್ರನ್ನ ಸಾಕ್ತಿತೀರಾ ನೀವ ಎಲ್ಲಾ ಈ ತರ ಮಾತಾಡೋದಕ್ಕೆ ನಮ್ ಇಷ್ಟ ಅದು ನಮ್ ಮಗು ಯಾವಾಗಾದ್ೂ ನಾವ್ ಇಷ್ಟು ವರ್ಷ ಸಾಕ್ ಪ್ರರಿವಿ ಎಲ್ಲಾ ಇಟ್ಟತಿೀವಿ ಅದಕ್ಕೆ ನಮ್ಗ ಏನೋ ಮಾಡ್ತ ತಿದಳ ಸಹಾಯ ಅವು ನಮ್ಗೆ ಇಲ್ದಿರೋ ನೋವು ನಿಮ್ಗೆ ಏನ್ ಇವಾಗ ಅಂತ ಹೇಳ್ಬಿಟ್ಟು ಗಲಾಟೆ ತೆೆಗೆದ್ಬಿಟ್ಟಿದ್ರು ಬಿಡು ನಮ್ಮ್ ಇಷ್ಟ ನಮ್ಮ ಹುಡುಗಿ ಯಾವಾಗಾದ್ರೂ ಮದ್ೆ ಮಾಡ್ಕೊಂತೀವಿ ನೀವೇನ್ ಹೇಳುದು ನಮಗೆ ಅ ಹೇಳ್ಬಿಟ್ಟು ದ್ ಬಿಟ್ಟ ಇದ್ರು ಬಿಡು
ಹ್ಮ್ ಇವಾಗ ಹ್ಮ್ ಹ್ಮ್
ಮತ್ತೆ ಅವಳು ಹೇಳು ಮತ್ತೆ ಇವೆಲ್ಲ ಆದ್ಮೇಲೆ ಅವಳಿಗೆ ಇನ್ನು ಅನ್ಸಿರುತ್ತಲ್ಲ ಮನ್ಸಿಗೆ ಬೇಜಾರಾಗಿರುತ್ತಲ್ವಾ ಯಾಕ ಸುಮ್ನೆ ನನ್ನಿಂದ ಅವರು ರು ಮಾತುಗಳು ಪಡೋದು ಅಂತೇಳ್ಬಿಟ್ಟು
ಹ್ಮ್
ಅದಕ್ಕೆ ಅವ್ಳ ಮನೇಲಿ ಹೇಳ್ಬಿಟ್ಲಿಿಂಗ್ ಈ ತರ ಈತರ ಬುಡ್ಗಾ ಇದ್ದಾರಾ ಈ ತರ ನಾನ್ ಮಾಡ್ಕೊಬೇಕು ಅನ್ಕೊಂಡಿದ ಇದನಿ ಹೋಗಿ ಮನೇಲಿ ಮಾತಾಡ್ರಿ ಅಂತ ಹೇಳ್ಬಿಟ್ಟು ಮತ್ತೆ ನಾವೇ ಎಲ್ಲಾ ಅವ್ರ ಬಗ್ಗೆ ತಿಳ್ಕೊಂಡು ಹೆಂಗೆ ಏನು ಹುಡುಗ ಅಂತ ಹೇಳ್ಬಿಟ್ಟು ಊರಲ್ಲ ಎಲ್ಲಾ ವಿಚಾರಸಿದ್ವಿ ತುಂಬಾ ಒಳ್ಳೆ ಒಳ್ಳೆ ಹುಡುಗ ಮಾಡ್ ಹೌದು ಉದ್ಯೋಗ ಮಾಡ್ಸ ನೆ ಮನೆವನ್ನೆಲ್ಲ ಚೆನ್ನಾಗ್ ನೋಡ್ಕೊಂತಿದ್ದಾನೆ ಮನೆ ಜವಾಬ್ದಾರಿ ಎಲ್ಲಾ ಅವನ್ನೆ ತಗೊತಿದ್ದಾನೆ
ಹ್ಮ ಸಾಕಲ್ಲ ಮತ್ತನ ಇನ್ ಏನ್ ಬೇಕು ಜೊತೆಗ್ ಓದಿರವ್ರ ಅದ್ ಹ್ಮ್
ಅವ್ರ ಅವ್ ಗೊ ರುತ್ತಲ್ವ ಅವ್ನು ಹೆಂಗೆ ಅವ ನಂಗೆ ಏನ ಅಂತ ಹೇಳ್ಬಿಟ್ಟು
ಬಿಡು ನಿಮ್ಮ ಅಪ್ಪಾಗ ಮಾತಾಡ ಇದವರೆೆಲ್ಲ ಮೂಗ ಮೇಲೆ ಬೆರಾಳ್ಳಿಟ್ಕೋತಾರೆ ನೋಡು ಅಷ್ಟು ಸಮಯ ಕಾದಿದ್ದಕ್ಕೂ ಒಳ್ಳೆ ಹುಡ್ಗ ಸಿಕ್ಕಂತ
ಒಳ್ಳೆ ಹುಡ್ಗ ಸಿಕ್ಕದ ನಮಗೂ
ಒಳ್ಳೆಯದೇ ಆಗೋದು
ಹ್ಮ್ ಅದಕ್ಕೆ ಇನ್ನು ಎಲ್ಲ ಇದ ಆಯ್ತು ಎಲ್ಲಾ ದೇವಸ್ಥಾನದಲ್ಲಿ ಎಲ್ಲಾ ಕೇಳಿದ್ವಿ ಪೂಜಾ ದಿನ ಎಲ್ಲಾ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಇನ್ನು ಮುಂದಿನ ವಾರ ಮ ಮ ಇಡ್ಕೊಂಡಿದೀವಿ ಎಲ್ಲಾ ಎಲ್ಲಾ ಮಾಡ್ತಿದೀವಿ ಎಲ್ಲಾ ತಗೊಂಡು ಬಟ್ಟೆಗಳು ಎಲ್ಲಾ ಮಾಡ ಎಲ್ಲಾ ಸಿದ್ಧತೆಗಳೆಲ್ಲಾ ಮಾಡ್ಕೊಂತಿದ್ದೀವಿ ಇನ್ನು ಮತ್ತೆ ಇನ ಹತ್ತಿರಕ್ ಬಂದ್ಬಿಟ್ರೆ ಎಲ್ಲರನುೂ ಕಡಿಯಕ್ ಹಕಲ್ಲ ಬೇಗ ಬೇಗ ಮರ್ತ ಹೋಗ್ಬಿಟ್ರಿ ಒಬ್ಬರ್ನ ಅಂತೇಳ್ಬಿಟ್ಟು ಹಂಗ ಅಲ್ಲೇ ಮಾಡ್ಕೊಂಡಿದೀನಿ ಇವಾಗ
ಹ್ಮ್ ಹ್ಮ್ ಹ್ಮ್
ಎಲ್ರೂ ಬನ್ ರಿ ಎಲ್ಲನೂ
ಬರ್ತಿವಿ ಬರ್ತೀವಿ ಹೇಳು ಎಲ್ರಿಗೋ ಯಾರ್ ನುಮ್ಮರಿಬೇಡ
ಇಲ್ಲ ಯಾ
ಹ್ಮ ಅಂದ್ರೆ ಮದ್ವೆ ಅಲ್ಲ
ಹ್ಮ್ ಅವ್ರೇ ಮದ್ವೆ ಮಾಡ್ಕೊಂತರೋ ಅವ್ರೆ ನಾವು ಅವ್ರಿಗೆ ಕೈಗೆ ಇದು ಹಾಕ್ತಿದೀವಿ ಬ್ರಾಸ್ಲೆಟ್ ಮತ್ತೆ ಕತ್ಗೆ ಚೈನ್ ವಿ ಅವ್ರಿಗೆ ಬಂಗಾರದ್ದು ಸರ ಕೊಡ್ತ ನ ಏನೋ ಒಂದ ಕೊಡ್ಲೇಬೇಕಲ್ಲ ನಾವು
ಹ್ಮ್ ಇದು ವರದಕ್ಷಿಣೆ ಕೇಳದು
ಹಾ ವರದಕ್ಷಿಣ ಏನು ಕೇಳಿಲ್ಲ ಅವ್ರು
ಹಾ
ಅಕ್ಕ ಗೊತ್ತಲ್ಲ ಅವ್ರೇನು ಕೇಳಿಲ್ಲ ಅಕ್ಕನಗೆ ಅಕ್ ಅಕ್ಕಗೆ ಅವರು ಹಾ ಇದು ಇಳ್ತಿದ್ದಾರೆ ಬಂಗಾರ ಇಳ್ತಿದ್ದಾರೆ ಮತ್ತೆ ಮದ್ವೆ ಅವರೇ ಮಾಡ್ಕೊಂತ ಅಲ್ವಾ ನಾವು ಇಡ್ತಿದ್ದೀವಿ ಅವ್ರು ಏನ್ ಇರುತ್ತೇ ಅಲ್ವಾ ಏನು ಒಂದ್ ಮನೆಯಲ್ಲಿ ಮದ್ವೆ ಅಂದ್ರೆ ಸುಮ್ಮನೆ ಆಗೋಗು
ಹ್ಮ್ ಅದು ಈ ಕಾಲದಲ್ಲಿ ಒಂದ್ ಮದ್ವೆ ಮಾಡ್ಬೇಕಂದ್ರೆ
ನಮ್ಮ್ ಅಕ್ಕ ಗೊತ್ತಾ ಪಾಪ ಎಷ್ಟು ಕೂಡಿಟ್ಟಿದಾಳೆ ಗೊತ್ತಾ ಮದ್ವೆಗಂತ ಮದ್ವೆ ಅಂತಲ್ಲ ನಮ್ಮ ಅಪ್ಪ ಅಮ್ಮಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವಳೆಲ್ಲ ಕೂಡಿ ಇಟ್ಕೊಂಡು ಅವಳ್ದೆಲ್ಲ ಉದ್ಯೋಗದು ಸಂಬಳ ಎಲ್ಲ ಕೂಡಿಟ್ಕೊಂಡು ಹ್ಮ್ ಎಲ್ಲ ಕೊಟ್ಟ ನಮ್ಮ್ ಮನೇಲಿ ಎಷ್ಟು ಖುಷಿ ಗೊತ್ತಾ ಎಷ್ಟು ಒಳ್ಳೆ ಹುಡ್ಗಿಪ್ಪ ಇವ್ಳು ಅಂತ ಹೇಳ್ಬಿಟ್ಟು ಹ್ಮ್
ಅದೇ ಮತ್ತೆ ಖುಷಿ ಆಗುತ್ತೆ ಮನೆಲ್ಲಿ
ಹ್ಮ್
ನಿಂಗೆ ಮತ್ತೆ ನಿನ್ ಉದ್ಯೋಗ ಎಲ್ಲಾ ಏನಾದ
ಇಲ್ಲ ನಂದು ಇನ್ನ ಉದ್ಯೋಗ ಇಲ್ಲ ಅಲ್ವಾ ಇನ್ನ ನಂದು ಇನ್ನ ಒನ್ ಇಯರ್ ಒಂದ್ ವರ್ಷ ಆಯ್ತಲ್ಲ ಓದೋದು ಅಕ್ಕ ಅಕ್ಕ ಉದ್ಯೋಗ ಮಾಡ್ತಿದಾಳೆ ನಂದು ಇನ್ನ ಒಂದ್ ವರ್ಷ ಐತೆ ಓದೋದು
ಚೆನ್ನಾಗಿ ಓದಿ ಉದ್ಯೋಗ ಕೆಲಸ ತಗೋ ಬೇಗ
ಹೌದೌದು ನಮ್ಮ್ ಮನೇಲಿ ಅದೇ ಹೇಳ್ತಾರ
ಇವಾಗ ಮತ್ತೆ ನಿಮ್ ಅಕ್ಕಂಗ ಮದ್ ಅಲ್ಲ ನಿಮ್ ಅಕ್ಕಂಗ ಮದ್ವೆ ಆದ್ರೆ ಮನೆದ ಜವಾಬ್ದಾರಿ ನಿನ್ ಮೇಲೆ ಬರುತ್ತೆ
ಹೌದೌದು
ಹ್ಮ್.
ಹ್ಮ್ ಒತ್ಕೊಳ್ಬೇಕ ಇನ್ನ ನಮ್ಮ್ ಅಕ್ಕ ಕೂಡ ಅದೇ ಹೇಳ್ತಾಳೆ ನಂಗೆ ನಾನ್ ಹೋದ್ಮೇಲೆ ನೀನೇ ಮನೆಯವ್ ಎಲ್ಲಾ ಚೆನ್ನಾಗ್ ನೋಡ್ಕೋಬೇಕು ಅಪ್ಪ ಅಮ್ಮನ ಚೆನ್ನಾಗ್ ನೋಡ್ಕೋಬೇಕು ನೀನು ಹ ನಿಂಗ ಏನೇ ತೊಂದ್ರರೆ ಅದ್ರ್ ರು ನಾನು ಇರ್ತೀನಿ ನಿಂಗೆ ಪಾಪ ಅವಳ ಎಷ್ಟು ಸರಿ ಹಳ್ತಾವಳ ನಂಗೆ ಅವಳಿಗೆ ಪಾಪ ಎಷ್ಟ ನೋವಾಗುತ್ತ ಸಲ್ವಾ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗಕೆ
ಹ್ಮ್ ಅಲ್ಲಿ ಮ ಆ ಮನೇಲಿ ಎಷ್ಟೇ ಚೆನ್ನಾಗ್ ನೋಡ್ಕೊ ತಾರೆ ಅಂದರು ಅಮ್ಮನ್ ಮನೆ ಆದಂಗಗೆ ಆಗ್ಬೇಕಲ್ಲ ಇನ್ನ ನಿಮ್ ಮನೆಗೆ ಅವ್ಳಗ್ಗೆಷ್ಟ ತರ ಅತಿಥಿತರವರು
ಬರ್ಬೇಕು ಅದೇ ಹೇಳ್ತಾಳ ಅಲ್ಲವಾ ನಾನು ಇಷ್ಟು ವರ್ಷ ನಿಮ್ ಜೊತೆ ಇದ್ದು ಇಬ್ರು ನಾವ್ ಎಷ್ಟ್ ಚೆನ್ನಾಗಿ ಇರ್ತಿದ್ವಿ ಅಪ್ಪ ಅಮ್ಮ ಎಲ್ಲಾ ಎಷ್ಟ ಚೆನ್ನಾಗಿರ್ತಿದ್ವಿ ಇವಾಗ ಬೇರೆಯವ್ರ ಮನೆ ಹೋಗ್ಬಿಡ್ತೀನಿ ಅವರು ಅವ್ರು ಎಷ್ಟ್ ಚೆನ್ನ್ ನೋಡ್ಕೊಂಡ್ರು ನಾವ್ ನನ್ಗೆ ನೀವೇ ನೆನಪ ಆಗ್ತಿದವಿ ಚಲ್ವ ನಾಾನ ಇನ್ನ ಅಲ್ಗೋದ್ರುೂನು ನಾನು ನಿಮ್ಗೆ ಹತ್ತಿ ತರ ಬರ್ಬೇಕು ಮನೆಗ್ ಬಂದ್ರು ಚ ಮೊದಲ್ ತರ ಇರಕ್ ಆಗಲ್ಲ ನಿಮ್ ಮನೆಯಲ್ಲಿ ಅಂತ ಹೇಳ್ತಾಳ ಪಾಪ ಇನ್ನೇನ್ ಮಾಡಕ್ ಆಗಲ್ಲ ಅದು ಮುಂದೆ ಹಿಂದಿನ ಕಾಲದಿಂದ ಬಂದಿರೋ ಸಂಪ್ರದಾಯ ನ ವದ್ನೇ ಏನುಮಾಡಕ್ಕಾಗಲಾ
ಹ್ಮ್ ನೋಡ ಒಳ್ಳೆ ಮನೆಗ್ ಹೋಗ್ತಾಳ ಎಲ್ಲ ಖುಷಿ ಪಡಿ ಅಷ್ಟೆ
ಮಸ್ ಎಷ್ಟ ನೀನ್ ಊಟ ಆಯ್ತಾ
ಇನ್ನ ಇಲ್ಲ ಮಾಡಬೇಕು
ಹ್ಮ್ ಸರಿ ಆಯ್ತು ತಪ್ಪದೆೇ ಬರ್ರಿ ಆಯ್ತಾ ಹ್ಮ್ ತಪ್ಪದೆೇ ಬನ್ಿ ಮದ್ವೆೆಗೆ ತಪ್ಪ ಇದೇ ಬನ್್ರೆ ನಾನು ಎಲ್ಲರಿಗು ಒಬ್ಬೊಬ್ಬ್ರನೆೇ ಕರಿೀತಿದ್ದೀನಿ ಹ ನನ್ಗೂ ಇವಾಗ ತುಂಬಾ ಇಲ್ಲ ಇಲ್ಲ ಎಲ್ಲರಿಗೂ ಹೇಳ್ತೀನಿ ಸರಿನಾ
ಹ್ಮ್ ಹ್ಮ್ ಸರಿ ಸರಿ ಹ ಹ್ಮ ಸರಿ
ಹ್ಮ